ಹಲೋ ಯೇನ್ಮಾಡತಿ ಮಲ್ಲು ಹಲಲೋ
ಹಲೋ
ಕಮಲ
ಹಲೋ
ಕ್ಯಾಸ್ಟ್ಟೇನ್ನದ
ಹಲೋ
ಕೆಸ ತಿ
ಕಸ ಭ
ಏನ್ ಮಾಡೋತ್ತ್ಯವಾ ಎ ಚಸ್ಮಾ ಎ ಚಸ್ಮಾ ಆಯ್ ಚಸ್ಮಾ ಮಲ್ಲೂ ಮ ತ್ಯಾಡೊ ಆಟ ಆಟ ಮಾಡ ಭ ಪಷ ಕಸ ಕಿದೆ
ಆ ಇನ್ನ ಇಲ್ಬೆ ಹಾಕಿಲ್ಲ ಹಾಕ್ಬೇಕು ನ್ನ ಇವತ್ತು ಸಂಡೆ ಇವತ್ತ ಆಫ್ಟರ್ನೂನ್ ಹಾಕ್ಬೇಕು ಹೋಗಿ
ಎಲ್ಲಿ ಹಕವಾ
ಹ್ಮ್ ನೋಡ್ಬೇಕ್ ಬ್ರೋ ನಮ್ ಬ್ರದರ್ ವಿಚಾರ್ ಮಾಡಿ ಅವ್ರು ಏನಂತಾರೆ ಟೂ ಏ ಕೆಟಗರಿ ಇರುದೆಲ್ ಜಾಸ್ತಿದುದು ಮ ಪಿಡಬ್ಲ್ಯೂ ಡಿ ಷ್ಟಿಂದೊ್ದ ಬರ್ತ ಮಂದೆ ಅದನ್ನ ನೋಡ್ಕೊಂಡ್ ಹಾಕ್ಬೇಕ ಎರಡು
ಹ್ಮ ಬರಬರ ಊಟಾ
ಏನಿಲ್ಬೋ ಎಲ್ಲಾ ನಿಮ್ ಕಡೆನೆ ನಮ್ ಕಡೆ ಖಾಲಿ
ಊಟ ಊಟ
ಊಟ ನಷ್ಟ ಆಗಿತ್ತು ರೊಂಬ ಮಳಕು ನಮ್ದು ನಾಷ್ಟ
ಮೆಲ್ಲಕ ಮಾತಾಡೋ ಪಾ ಅಟ್
ಸರಿ ಮತ್ ಬ್ರೋ
ಮತ್ತೊ ಒಂದ್ ಹತ್ತು ನಿಮಿಷ್ ಮಾತಾಡ್ರಿ
ಸರಿ
ಹ್ಮ್ ಮತ್ತ ನಿಮ್ಮ ಹುಡುಗಿ ಏನಂತಾಳ
ನೀ ನ ಅಲ್ಲಿ ್ರೋಪ್ಪತೆ
ಹ್ಲಿ
ಏ ಅಷ್ಟೇ ಬಿಿಟ್ಟಿದ್ದಾರೆ ಏನಲ್ಲ ಏ ಮ ಏನ
ಹ್ಮ್ ಡ್ಯೂಟಿ ಅಂತ ಮುಗಸಿದಪ್ಪ ಇಂಟರ್ನ್ಶಿಪ್
ಹಾ ರೋಟಿ ಮುರ್ಶದ ಮ ಮುರ್ಶದ ಕಂತ ಕಾಲಜ ಪಡತ ಬ ಡ್ಯೂಟಿ ಸ್ವಲ್ಪ ಆರಾಮ
ಅಲ್ಲಸ್ ಬರ್ರ ಕಾಲೇಜ್ಗ್ ಬರುಮಾ
ಹ್ಮ್ ಸರಿ ಬಿಡು ಬರುನಂತ ಕಾಲೇಜ್
ಹ್ಮ ಮತ್ತ
ಮತ್ತೇನಲ್ ಎಲ್ಲ ನಿಮ್ ಕಡೆ ಅರಿ
ನಿಮ್ಮುಡುಗಿ ಏನಂತ ಹೇಳೋ ಸ್ವಲ್ಪ
ಏ ಎನಲ್ಲ ಭಯ
ಹ್ಮ್
ಚಿಕನ್ ಟ್ರಾಪಿಕ್ ಸರಿ
ಇನ್ನ ಬಿಡಲ್ಲ ಅದು ಕ್ಲಾಸ್
ಬಿಡವಲ್ ರಗ್ಯಾರ್ ನನ್ನ ಸರಿ ಬತ್ತತಾರತ ಟೈಮ ಬಿಡಬೇಕಿತ್ತು ಇನ್ನ ಬಿಟ್ಟಿಲ್ಯಾಕ
ಇನ್ನ ಬಿಡಲ್ಲಪ್ಪ ಕ್ಲಾಸ್
ಸ್ವಾತಿ ಮ್ಯಾಮ್ ಏನದವರು ಅವರ ಮಾರಾಯ ಜಲ್ದಿ ಜಲ್ದಿ ಬಿಟ್ರು ನೋಡಿದರೆ ಲೇಡೀಸ್ ಸೌಂಡ್ ಕೆಳಕತ್ತಿ
ಇಲ್ಲಿಲ್ಲ ಬಿಟ್ಟಿಲ್ಲ. ಮತ್ತೇನಂತಿಯ ಮಲ್ಲು.
ಅ ನಿಮ್ದೇ ನಮ್ದೇನಿಲ್ಲ ಖಾಲಿ. ಹ ಕ್ಲಾಸ್ ಬಿಡ್ತ ಸರ್ ಮಕ್ಕ ಬಂದ.
ನ ಬಿಟ್ಟಲ.
ಹ್ಮ್ ಮತ್ ಬ್ರೋ ನಿಮ್ದ ಫ್ಯೂಚರ್. ಹಾ ಆರಾಮ್ ನೋಡ್ಬೇ ನಿಮ್ದು ಆರಾಮ.
ಆರಾಮಪಾ.
ಮತ್ತೆ ಫ್ಯೂಚರ್ ಮುಂದೆ. ಮನೆ ಮನೆಯಗೆಲ್ಲರಮ್ದ ನಿಮ್ ಮನೆಗ.
ಆರಾಮ.
ಹ್ಮ್ ಅಂದೆ ಮುಂದೆ ಫ್ಯೂಚರ್ ಅಸಂಭವೇನು ಇಲನ.
ಮುಂದಿನ ಮುಂದ.
ಹ್ಮ್ ಎಷ್ಟ ಬಿ ಬಿ ಎಲ್ ಮಾಡ್ಬೇಕಂದಬೇಡಗ.
ಮಡಿದರ ಮಡಿದವಿ ಇಲ್ಲಕ್ಕಿಲ್ಲ ಕೋಡಿ.
ಹ್ಮ್ ಎಲ್ಲ ಹದು. ಸರಿ ಅಯ್ತು.
ಮತ್ಮಲ.
ಏನೇಲ್ಬೇಕ ಖಾಲಿ.
ನಿಮಗೆ ಸರ್ವರು.
ಹಾ .
ನಿಮ್ ಇಂಗ್ಲಿಷ್ ಸರ್ ಹೋದರು.
ಇಂಗ್ಲಿಷ್ ಸರ.
ಹ್ಮ.
ನಮ್ಮ ಊಟಿತ್ತು ನಮ್ಗ ಮರು ಬಾಳ ಜಾಸ್ತಿ ಫ್ರೆಂಡ್ ಅವರು. ಮತ್ತ ಬ್ರೋ.
ಮತ್ತೆ ನಮ ಕ್ಲಾಸ್ ಇರ್ದ ಐತಿಲ್.
ಹ ಬ್ರೋ.
ನಮ್ಮ್ ಕ್ಲಾಸ್ ಇಲ್ಲ ಆಯ್ತಿಲ್ಲ.
ಹ್ಮ ಚಲ ಅದು ನೋಡಬೇಕು ಏನಾಗುತ್ತೆ ಅಂತ.
ಅ ಭಾಷೆ ಎಲ್ಲೋಯ್ತು.
ಕ್ಲಾಸ್ ನಮ್ಮ ಇವರು ನಾವು ಸೆಕೆಂಡ್ ಇಯರ್ ಕುಂತಿದೀವರ.
ನಾಲ್ಐತೆಂದ ಆ ಪಕ್ಕ.
ಹಾ ನಮ್ ಸೀನಿಯರ್ ಥರ್ಡ್ ಇಯರ್ ಕುಂಡ್ರಿತಾಳ ಅಲ್ಲೇ.
ಅದ ಸಲೋ ಕಾಣದ ಯಾರು ಬರವಲರು.
ಹೌದಾ.
ಹ್ಮ. ಬಿಡ್ಬೇಕಾಯ್ತ ಕ್ಲಾಸ್ ಈಗ.
ಹ್ಮ್ ಹೌದು್ ಬಿಡ್ಬೇಕಿತ್ತು ಟೈಮ್ ಆಗೇತಿ ಈಗ ಹ್ಮ ಇನ್ನ ಎರಡು ನಿಮಿಷದ ಸ್ವ ಅಟೆಂಡೆನ್ಸ್ ತಗೋತಿರ್ಬೋದು ಬಹುಶ ಈಗ.
ನೋಡಮ್ ತಡಿ.
ಹ್ಮ್ ಸರಿ. ಹಲೋ
ಹತ್ತ
ಮತ್ ಕಾಲಿವೈ ನಿಂದೆ ನಿಂದೆ ಕಡೆ ಹೇಳುದು ನಮ್ದೇನ ಇರ್ ಕಾಲೆ.
ನಮ್ ಕಡೆನು ಏನು ಇಲ್ಲಪ್ಪ.
ಮತ್ತ ವೈನಯರ ಏನಂತರ ಮುಂದೆ.
ಇನ್ನು ಯಾರು ಸಿಕ್ಕಿಲ್ಲ ಅಣ್ಣ.
ಸಿಗ್ತಾರೆ ತಗೊಳ್ಳಿ ಸಿಕ್ತಾರೆ ಯಾಕ್ ತಲೆ ಕೆಡಿಸ್ಕೋತ್ರಿ.
ನಿಮ್ಮಂಗೆ ಯಾರು ಸಿಕ್ತಾರಪ್ಪ ನನಗ.
ಇಲ್ಲ ಬ್ರೋ ಹಂಗೇನಿಲ್ಲ. ಅಟ್ರ
ಮನೆಗ್ಯಾರು ಇಲ್ಲ.
ಹ್ಮ್ ಹ್ಮ್ ಹು ತಲೆ ಕಾಲಜ ಹುಡುಕೊಂಡ ಜುನಿಯರ್ ತಕ. ಸರಿಪಾ.
ಮುತ್ತ.
ಹಲೋ. ಕಾಲಿ ಭಾಯ ಹಾ ಎಮ ಕಡೆ ನಂದೇ ಕಾಲಿ. ಕ್ಲಾಸ್ ಬಿಟ್ರ್.
ಎಲ್ಲ ಇಲ್ಲವ ಯಾರು ಬರಾವಲ್ರ.
ಹನ್ನೊಂದ್ ಗಂಟೆ ಆದ್ಬಿಟೆ ಟೈಮ್.
ಆರೂ ಬರ ವಲ್ರ್.
ಹ್ಮ್ ಸಾಕ ಭಾಷೆ. ಬರ್ತಾ ಹಾ ಬ್ರೊ ಬಿಟ್ರ. ಸರಿ ಬಿಡು ಹೋಗೋಣ ಕ್ಲಾಸಿಗೆ.
ಬಾ ಕೆಳ್ಗ ಬಾ.
ಸರಿ.
ಕಾಲ್ ಇರಲಿ ಕಾಲ್ ಇರಲಿ ಕಾಲ್ ಇರಲಿ.